ಹಾ ಅಣ್ಣ ಏನ್ ಮಾಡ್ತಿದ್ದೀರಿ
ಹಲೋ
ಹಾ ನಾ
ನಾಷ್ಟ
ಆಯ್ತು ಅಣ್ಣ ನಿಮ್ದು
ಏನ್ ಮಾಡಿದೀರ ನಾಷ್ಟ
ನಾಷ್ಟ ಬೆಳಗ್ಗೆ ಬಿಸಿಬೇಳೆ ಬಾತು ನಿಮ್ದು
ನಮ್ದು ಏನಿಲ್ಲಪ್ಪಾ ಅವಲಕ್ಕಿ ಹಾ ಹಾ ತಿಗೆ ಮಾಡಿತ್ತಾ
ಹ್ಮ್ ಹ್ಮ್ ಹ್ಮ್
ನಾ ರೊಟ್ಟಿ ತಿನ್ಬೇಕ್ ಅನ್ಕೊಂದಿದ್ದೆ ಆ ಏನಿಲ್ಲ ನಾ ಅವರು ಡ್ಯೂಟಿಗ್ ಹೋಗ್ತಾರ
ಹ್ಮ್ ಹ್ಮ್ ಹ್ಮ್ ಅದೇ ಇದಕ್ಕೂ ಶಾಲೆಗೆ ಹೋಗ್ತಾರಂದ್ರಲ್ಲ.
ಹಾ ಅಲ್ಲೇ ಊಟಕ್ಕ್ ಅಡಿಗಿ ಮಾಡಕ
ಹ್ಮ್ ಹ್ಮ್
ಅವರು ಮಾಡ್ತಾರೆ ಇವಾಗ ನಾನು ಮತ್ತೆ ರಿಟರ್ನ್ ಹೊಂಟೆ
ಕೆಲ್ಸಕ್ ಹೋಗಿದ್ದಾ
ಹ್ಮ್ ಕೆಲ್ಸಕ್ಕೆ ಬಂದಿರೋದು ಈಗ್ ಕೆಲ್ಸದಿಂದ ಮತ್ಹೊಳ್ಳಿ ಆಹ ನಿನ್ನೆ ಹೋಗಿದ್ನಾ ಅದು ಇನ್ನೊಂದು ಕೊಡೋದಿತ್ತು ಮೋಟರು ಅದನ್ ತಗೊಂಡ್ ಮತ್ತೆ ಹೋಗ್ತಿದೀನ್ ಇವಾಗ
ಹೌದ ಮಳಿ ಅಪ್ಪ ಈ ಇಲ್ಲೂ ಮಳೆ ಇಲ್ಲ ಮಳೆ ಇಲ್ಲ ಏನಿಲ್ಲ ದಿಕ್ಕಿ ಬಿಸಿಲು
ಅಯ್ಯೋ ಇಲ್ ಅಂದ್ರು ರೈ ಗೊಳೋ ಗೊಳೋ ಗೊಳೋ ಅಂತಿದಾರೀ
ಹಾ ಏನ್ ಬಿತ್ತಿದಾರೇನು ಆ ಕಡೆ
ದ್ದೆಲ್ಲ ಮುಗ್ದ್ ಬಿಟ್ಟಿದೆ. ಹಾ ಎಲ್ಲಾ ಬಿತ್ತ್ ಮುಗ್ಸಿದ್ದಾರೆ ಗೋವಿಂದ್ ಜೋಳ ಹತ್ತಿ ಆಲ್ಮೋಸ್ಟ್ ಆಲ್ ಕಡಿಮೆ
ನಿಮ್ ಕಡೆ ಹತ್ತಿ ಹಾಕಲ್ಲ ಏನು
ಹಾಕ್ತಾರ ಆಲ್ಮೋಸ್ಟ್ ಆಲ್ ಕಡಿಮೆ
ಅಂದ್ರೆ ಸ್ವಲ್ಪ ನಿಮ್ದ್ ಇದು ಆಗ್ತೇತಲ್ಲ ಭೂಮಿ ಏನದು ಸ್ವಲ್ಪ ಎರಿ ಮಣ್ಣು ಈ ಕಡೆ ಮಸಾರಿ ಎರಡು ಮಿಕ್ಸ್ ಆಗುತ್ತೆ ತಲಭೂಮಿ ನಿಮ್ದು
ಹೂ ಆಲ್ಮೋಸ್ಟ್ ಆಲ್ ಕಡಿಮೆ ಅದು ಗೊಂಜಾಳ ತಕೊಂಡ ಗೊಂಜಾಳ ತಕೊಂಡ ಆಮೇಲೆ ಹುಳ್ಳಿ ಅದ್ನ್ನ ಬಿತ್ ಬಿಡ್ತಾರ
ಹಿಂಗಾರಿನು ಬಿತ್ತಾರಾ ನಿಮ್ ಕಡೆ ಒಂದೇ ಪಿಕ್ ಮಾಡಲ್ಲ
ಇಲ್ಲ ಎರಡರ್ ಬೇಕು ಒಂದು ಹಾಸಿಯಾಗ ಒಂದ ತಗಿತರ ಉಳ್ಗಿತರ ಗೊಂಚಾಳದಾಗ
ಹಾ ಹಾ ಹಾ ಹಾ ಹಾ ಹಾ
ಜೋಳ ಗೀಳ ಉಗಿ
ಮತ್ತ ನೀರ ನೀರಾವರಿ ಜಾಸ್ತಿಏನ್
ಹಾ ನೀರಾವರಿ ನೀರಾವರಿ ಆಲ್ಮೋಸ್ಟ್ ಅಲ್ಲಿ ಕಡಿಮಿ
ಮತ್ತನ್ನ ಈಗ ಮಳೆ ಆಗಿಲ್ಲಲ್ಲ ಮತ್ತ ಹೆಂಗ ಬಿತ್ತದು ಗಿತ್ತದು ಮತ್ತೆ ಹೆಂಗ ಮಾಡ್ತಾರ
ಎಲ್ಲಾ ಒನ್ನೇ ಎರಡನೇ ಮಳಿಗೆ ಬಿತ್ತು ಬಿತ್ತ ಬಿಟ್ಟಾರ
ಅಯ ಮತ್ತ ಅದಕ್ ಮಳಿ ಬೇಡ ಹಿಂಗ ಮತ್ತೆ ಹಿಂದಗಡೆ
ಹಾ ಒನ್ನೇ ಎರಡನೇ ಮಳಿಗೆ ಬಿತ್ತು ಬಿಟಾರ
ಆಯ್ತನಾ ಈ ಒಣ್ಣೆ ಎರಡನೇ ಮಳಿಗ್ ಬಿತ್ತಾರಲ್ಲಾ ಇವಾಗ ಮತ್ತೆ ಅವಕ್ ಮಳಿ ಬೇಕಲ್ಲ ಅವು ಹಿಂಗು ಇದ್ರ ಈಗ ಗೊಂಜಾಳ್ಕಂತು ಈಗ ಕೂಸಿನ ಎತ್ಬೇಕು ಬೇಕ್ದ್ರೆ ಸ್ವಲ್ಪ ಮೇಲ್ ಬರ್ಬೇಕಾದ್ರೆ ಅವೆಲ್ಲಾ ಜಾಸ್ತಿ ಮಳೆ ಬೇಕಬೇಕಲ್ಲ ಏನ್ ಬಿಡಪ್ಪಾ ಇಬ್ಬ್ಣಿ ಮೇಲೆ ಬರ್ತೈತಿ ಬೆಳಿ ಅಣ್ಣಂಗಿಲ್ಲಾ
ಇನ್ನು ಒಂದ ಸ್ವಲ್ಪ ಮ್ಯಾಲೆ ಎತ್ಬೇಕ್ ಅಂದ್ರೆ ಗೊಂಜಾಳ ಮಳಿ ಬೇಕ ಬೇಕು ಆದ್ರ ಮಳೆ ಇಲ್ಲಲ್ಲಿ ಈಗ ಜಯ ಬೋರ್ ಇ್ದರ ಬೋರ್ ಜಟ್ಟಸ್ತರ
ಹಾ ಮತ್ತೆ ನೀವು ಕುಡಿಯೋ ನೀರೆಲ್ಲಾ ಹೆಂಗ್ ಬರ್ತೇತಿ ಈ ಹೊಳಿ ನೀರ ಈ ಬೊರ್ವೆಲ್ ನೀರು ಕೆರಿ ನೀರು ಕೆರೆ ನೀರು ಕುಡಿತೀರಾ
ಹಾ
ಅಂದ್ರೆ ಬಳ್ಸಾಕ್ ಮಾತ್ರ ಕೇಳಿ ನೀರು ಯೂಸ್ ಮಾಡ್ತೀರಿ
ಹಾ ಅಲ್ಲೇ ನಮ್ಮ್ ಮನ ಇದ್ರಗನ ಆರ್ನಲ್ಲ ನಮ್ಮನೆ ಹತ್ರರ ಏ ನಾನು ನೀರು
ಹ ಅದೇ ಈಗಕ್ಕೂ ಬಳ್ಸಕ ಕೆರಿ ನೀರು ಯೂಸ್ ಮಾಡ್ತರಿ ಕುಡಿಯಕ್ ಮಾತ್ರ ಹಾರ ವಾಟರ್ ಯೂಸ್ ಮಾಡ್ತೀರಿ
ಹಾ ಬೇಂಗರ ಅದ್ ನಿ ಸ್ವಪ ಲೇಟ್ ಆಗ್ರ ಚಂತೆಲ್ಲ ರೆಡಿ ಮಾಡ್ಕೊಡ್ರಿ ಅರ್ ಗಂಟೆ ಸಂಜೆಿ ಕೈಲ್ಲರ್ತಲ್ಲ ಎಲ್ಲ
ಹಲೋ
ಹ್ಮ್ಲ ಹ್ಮ್ ಹೇಳರಿತ್ತ ಹ ವಾಪಸ್ ಸಲ್ಲಿ ಉಂಟ ಿ ಮತ್ತ ಹಾ ನೀನ್ ಕುಟ್ಟಿದ್ದಲ್ಲ ಐತಿ ನೀನ್ ಕುಟ್ಟಿದ್ನಲ್ಲ ಇಲ್ಲೊಂದು ಹಳೆಟ್ಟ ನ್ರ ನಿನ್ ಸೀಲ್ಡ ಕೊಟ್ಟಿದ್ನಲ್ಲ ಹೇಳಟ್ಟ ಇಟ್ಟಿದ್ದೆ ನಾನು ಇಲ್ಲೇ ಇಟ್ಟು ಹೋಗಿದ್ದದನ್ನೇ ಹಳಲ್ಲಿ ನಿನ್ನೆ ಅದು ಇಷ್ಟಕ ಬಂದಿದ್ದ ಅವ್ರ ಕಡಿಂದ ಎಲ್ಲ ಇದ್ರಾಗತಾರೆರ ಕಣ್ಣಣ ನೂ ಚೇಂಜ್ ತರ್ಕೊಳ್ಳಿ ಮ ಹಾ ೆ ಹಲೋ ಹಾ ಹೇಳ
ಹಾ ಏನಿಲ್ಲ ಮೊಹರಂ್ ಜೋರೇನು
ಹ ಏನ್ ಜೋರ್ ಏನಿಲ್ಲ ಸರಿ ಹೇಳ್ತಾನಂತ ಹಾಕ್ರಿ ಹ್ರಿ ನಮ ತಂಗಿ ಹಾಕಿ ಹ ಕರಮನ ಅಡ ಅಲ ಯ ಗ ಮಾರ ಬಡ ಮುಡಗ ಯ ಮರ
ಬಸ್ಸಲ್ಲಿ ಫ್ರೀ ಎಷ್ಟ ಗಂಟೆಕ್ ಇರ್ತೀರಿ ಹೇಳು ಎಸ್ಟ್ ಕಂಡೆ ಪ್ರಿಯ
ನಾನ ಏ ಈಗ ಇಲ್ಲಿಂದ ಹೋದ ಅಂದ್ ಸೋರುಮಿಂದ ಹೋದ್ಯ ಅಂದ್ರ ಮುಗಿತ ಬಸ್ಸಲ್ಲೇ ಜರ್ನಿ ತಡಿ ಇನ್ನೊಂದ ಐತ್ ಓನ್ ನಿಮಿಷಾ
ಹಲೋ
ಹಲೋ
ಯಾವ್ದು
ಹಲೋ ಏ ನೀನ್ ಮಾತಾಡದೇಲ್ಲ ಕಟ್ಕಟ್ ಕೆಳಸ್ತಾದೋ ನಿಲ್ಲಸ್ಲೇ ಸ್ವಲ್ಪಹೊತ್ತ ಹಲೋ ಹಲೋ ಹಾ ಹೇಳ ನೀಲಮ್ಮಗ ಕೊಡದ್ನ